ಹಾ
ನಮಸ್ತೆ
ಹೇಗಿದ್ದೀರಾ
ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ಊಟ ಆಯ್ತಾ
ಆಯ್ತು ನಿಮ್ದ ಆಯ್ತಾ
ಹ್ಮ್ ಆಯ್ತು ಏನ್ ತಿಂದ್ರಿ
ಅನ್ನ ಸಾರು
ಅನ್ನ ಸಾರು
ಹ್ಮ್
ಏನ್ ಸಾರು
ಬೇಳೆ ಸಾರು
ಬೇಳೆ ಸಾರು ಹಾಗೆ
ನೀ ನೀವು
ಅನ್ನ ಮತ್ತು ಕೋಳಿ ಸಾರು
ಸ ಸ
ಏನ್ ಹಕ್ತೀರಾ ನಿತನ್ಲ್ವಾ
ತಿಂತೀವಿ
ಏನ್ ಸಾರ್ ತಿಂತೀರಾ
ಕೋಳಿ ಸಾರು
ಮತ್ತೆ ನಾನೇನ್ ಹೇಳಿದೆ
ಕೋಳಿಸಾರು
ಮತ್ತೆ ನಗ್ತೀರಾ
ಏನಿಲ್ಲ ಒಂಥರ ಆ ಬೇರೆ ರೀತಿ ಇತ್ತು ಕೇಳಿಸಿಕೊಳ್ಳಕೆ ಹ್ಮ್ ಹ್ಮ್
ಕಾಲ್ ಮಾಡಿದ್ದೀರಾ ಹೇಳಿ ನೆನಸ್ಕೊಂಡು
ಹೌ ಒಂದು ದಿನ ಬೆಂಗ್ಳೂರಲ್ಲಿ ವಾಸ ಮಾಡ್ಬೇಕು ಅಂತ ನಿಂಗೆ ಅನ್ಸಿದ್ಯಾ
ಹೌದು ಕೆಲವೊಮ್ಮೆ ಯೋಚನೆ ಮಾಡಿದ್ದೆ
ಹ್ಮ್ ನಂಗೆ ಬೆಂಗ್ಗಳೂರ್ ಬಗ್ಗೆ ತುಂಬಾ ಕುತೂಹಲ ಇದೆ
ಯಾಕ್ಕೆೆ
ಅಲ್ಲಿ ತುಂಬಾ ಜನ ದೊಡ್ಡ ಕಟ್ಟಡಗಳು ಹಸಿರು ಉದ್ದ ಜೀನವನಗಳು ಹೊಸ ಅವಕಾಶಗಳು ಇರುತ್ತವೆ ಅಂತ ಕೇಳಿದೀನಿ
ನೀವು ಕೇಳಿದ್ದು ಸತ್ಯನೇ ಆದರೆ ಬೆಂಗಳೂರಲ್ಲಿ ಹಲ್ಲ
ಹಾ
ಹ್ಮ್ ನೀವ್ ಹೇಳದ್ರಲ್ಲ ತುಂಬಾ ಜನ ಅದು ಸತ್ಯ ಆಹ ದೊಡ್ಡ ಅದು ಏನದು ಕಟ್ಟಡಗಳು ಹ ಅದು ಸತ್ಯನೇ
ಹ್ಮ್
ಆಮೇಲೆ ಈ ಹಸಿರು ಉದ್ಯಾನಗಳು ಅದು ಸ್ವಲ್ಪ ಕಡಿಮೆ ಇವೆ
ಹಾ
ಬೆಂಗಳೂರಿನಲ್ಲಿ
ಹ್ಮ್
ಹ್ಮ್
ಹೌ ಹ
ಹೊಸ ಅವಕಾಶ ಇರುತ್ತವೆ ಅದು ತುಂಬಾ ಇದೆ ಬೆಂಗಳೂರಿನಲ್ಲಿ
ಹ್ಮ್
ಹ್ಮ್
ಬೆಂಗಳೂರು ತುಂಬಾ ವೇಗವಾಗಿ ಬೆಳೆಯುತ್ತಿದೆ
ಹೌದು ವೇಗವಾದ ಬೆಳೆಯು ಅ ಅದು ಏನದು ಬೆಂಗಳೂರು ವೇಗವಾಗಿ
ಹ್ಮ್
ಬೆಳೆಯೋ ನಗರ ಅದು
ಹ್ಮ್ ನಾನು ಮೊದಲ ಸಲ ದೊಡ್ಡ ನಗರಕ್ಕೆ ಹೋಗ ಹೋದಾಗ ಸ್ವಲ್ಪ ಅಚ್ಚರಿ ಆಗಿತ್ತು
ಓಕೆ
ಎಲ್ಲೆಲ್ಲೋ ವಾಹನಗಳು ಜನ ಮತ್ತು ಗದಲ ಅವೆಲ್ಲ ನಮ್ಮ ಊರಲ್ಲಿ ಇಷ್ಟು ಜನಗಳು ಇರುವುದಿಲ್ಲ
ಆರಂಭದಲ್ಲೇ ಹಾಗನ್ಸತ್ತು
ಹ್ಮ್ ಹೌದು
ಹ್ಮ್ ಹಾಗೆ
ಹ್ಮ ನಿಂಗೆ ನಗರದ ಜೀವನ ಇಷ್ಟವಾ ಅಥವಾ ಹಳ್ಳಿಯ ಜೀವನ
ಹ ನನಗೆ ಹಳ್ಳಿಯ ಜೀವನ
ಹ್ಮ್
ನಿಮಗೆ
ನನಗೆ ಎರಡುೂ ಇಷ್ಟ
ಹಾಗೆ
ಹ್ಮ್ ಎರಡರಲ್ಲೂ ಒಳ್ಳೆಯದು ಇದೆ
ಹ್ಮ್
ನಗರದಲ್ಲಿ ಅವಕಾಶಗಳು ಹೆಚ್ಚು ಆದರೆ ಹಳ್ಳಿಯಲ್ಲಿ ಶಾಂತಿ ಹೆಚ್ಚು
ಹೌದು ನಾನೇ ಹೇಳೋಣ ಅಂತ ಬಂದೆ
ಹ್ಮ್
ನೀವೇ ಹೇಳ್ಬಿಟ್ರಿ ಅಷ್ಟರಲ್ಲಿ
ಹಾ
ಹ್ಮ್
ಹ
ಮತ್ತೆ
ಒಂದು ದಿನ ನನ್ನ ಸ್ವಂತ ದುಡಿಮೆಯಿಂದ ಬದುಕಬೇಕು ಅಂತ ತುಂಬಾ ಇಷ್ಟ
ಅದು ಒಳ್ಳೇದೆ ಆದರೆ ಮುಂದಿನ ನಮ್ಮ ಜೀವನ ಅದೇ ಬಿಡಿ
ಹ್ಮ್
ಹ್ಮ್
ಯಾಕಂದರೆ ಸ್ವಂತವಾ ಸ್ವಂತ ಸ್ವಾತಂತ್ರ್ಯವಾಗಿ ನಿರ್ಧಾರ ಮಾಡಬಹುದು
ಖಂಡಿತ
ಮತ್ತು ಕುಟ್ ಕುಟುಂಬಕ್ಕೆ ಸಹಾಯ ಕೂಡ ಮಾಡ್ಬಹುದು ಅಲ್ವಾ
ಹೌದು ಹೌದು ಭವಿಷ್ಯದಲ್ಲಿ ನಿನ್ನ ಜೀವನ ಹೇಗಿರಲಿ ಅಂತ ಕಲ್ಪಿಸಿಕೊಳ್ತೀಯಾ
ಕೆಲವೊಮ್ಮೆ
ಹ್ಮ
ಬೆಳಗ್ಗೆ ಬೆಳಗ್ಗೆ ಸಂತೋಷದಿಂದ ಎಚ್ಚರವಾಗುವ ಜೀವನ
ಹ್ಮ್ ಚೆನ್ನಾಗಿದೆ
ಇಷ್ಟವಾದ ಕೆಲಸ ಮಾಡುತ್ತಾ ಇರ್ಬೇಕು
ಹ್ಮ್ ಹೌದು ಅದು ಇರಬೇಕು ಹ್ಮ್ ಆಮೇಲೆ.
ಮತ್ತ ಮನಸ್ಸಿಗೆ ನೆಮ್ಮದಿ ಇರಬೇಕು.
ಮನಸ್ಸಿಗೆ ನೆಮ್ಮದಿ ಇರಬೇಕು ಹ್ಮ್.
ನ.
ಹಾಗೆ.
ಹ್ಮ್ ನಂಗ ಅನಿಸೋದು. ಯಶಸ್ಸು ಅಂದ್ರೆ ಕೇವಲ ಹಣ ಅಲ್ಲ.
ಹಾ.
ಆರೋಗ್ಯ ಇರ್ಬೇಕು.
ಹ್ಮ್ ಆಮೇಲೆ.
ಕುಟುಂಬದವರು ಸಂತೋಷವಾಗಿರ್ಬೇಕು. ಮತ್ತೆ ರಾತ್ರಿ ಮಲಗುವಾಗ ತೃಪ್ತಿಯಿಂದ ಮಲಗ್ಬೇಕು.
ಅದು ಅದು ಸರಿ. ನಿನಗ ಭವಿಷ್ಯದ ಬಗ್ಗೆ.
ಹ್ಮ್.
ಭಯ ಇದಯಾ ಇಷ್ಟೊಂದು ಯೋಚನೆ ಮಾಡುತ್ತಿದಿಯಲ್ಲ.
ಸ್ವಲ್ಪ ಇದೆ ಅಷ್ಟೆ.
ಯಾಕೆ.
ಕೆಲವೊಮ್ಮೆ ಏನ ಆಗುತ್ತೆ ಅಂತ ಗೊತ್ತಿರಲ್ವಲ್ಲ ಅದಿಕ್ಕೆ.
ಅದು ಸಹಜ
ಹ್ಮ್
ಹ್ಮ್ ಆದ್ರೆ ಅತಿಯಾಗಿ ಯೋಚನೆ ಮಾಡಿದ್ದೀಯಾ ಅಂತ ಕೇಳಿದೆ ಅಷ್ಟೆ
ಹ್ಮ್
ಹ್ಮ್
ಹ್ಮ್ ಅದಕ್ಕೆ ನಾನು ಒಂದು ವಿಷಯ ಕೇಳ್ತಿದ್ದೀನಿ
ಏನು
ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು
ಹೌದು ಮಾಡ್ಬೇಕು
ಆದರೆ ಇವತ್ತನು ಮರಯಬಾರ್ದು ಅಲ್ವಾ ಓಕೆ
ಹ್ಮ ಚಂದ ಇದೆ ಮಾತು ಚಂದ ಇದೆ ಮಾತು ಮನೆ ಏನ್ ಸಾರ್ತನ
ಹ್ಮ ಗೊತ್ತಲ್ಲ ಗೊತ್ತಿಲ್ಲ
ಅಲ್ಲಾ ಸಕ್ಕತ್ತಾಗಿ ಹೇಳಿದ್ರಲ್ಲ ನಾಳೆ ಬಗ್ಗೆ ಯೋಚನೆ ಮಾಡಬೇಕು ಆದ್ರೆ ಇವತ್ತು ಮರ್ಯಾದೆ ಬಾರದು ಇವತ್ತು ಏನು ಹೇಳಿ
ಯಾಕಂದ್ರೆ ಇವಾಗ ನೀವು ನಾಳೆ ಬಗ್ಗೆ ಯೋಚನೆ ಮಾಡ್ ಕಂತು ಇವತ್ ನ ನೀವು ಮರ್ತೋಗ್ ಬಿಡ್ ಇದೀರಲ್ಲ ಮತ್ತೆ ನಾಳೆನು ನಾಳೆನ ಮರ್ತೋಗ್ಬ ಬಿಡ್ಬೋದು ಅಂತ
ಹಾಗಲ್ಲ
ಹ್ಮ್
ನೀವು ನಾಳೆಯ ಬಗ್ಗೆ ಏನು ಯೋಚನೆ ಮಾಡುತ್ತೀರೋ ಅದು ಇವತ್ತು ನಾವವು ಅದನ್ನ ಮಾಡಬೇಕು
ಹ್ಮ್
ಹ್ಮ್ ಮತ್ತೆ ನಾಳೆಗೆ ಏನು ನಮ್ಮ ಕೆಲಸ ಏನು ದಿನನಿತ್ಯ ನಿತ್ಯದ ಕೆಲಸ ಏನು ಅದು ಯೋಚನೆ ಮಾಡಬೇಕು ಅದು ಮಾಡ್ತಾ ಇರಬೇಕು ಫಲಿತ ಒಂದಲ್ಲ ಒಂದು ದಿನ ಸಿಗುತ್ತೆ ಹಾಗಂತ ಹೇಳ್ಬಿಟ್ಟು ಇವತ್ತ ನಾಳೆ ದಿನ ಯೋಚನೆ ಮಾಡ್ಬೇಕು ಇವತ್ತಿನ ದಿನ ಜ್ಞಾಪಕ ಇಡ್ಕೋಬೇಕು ಅಂದ್ರೆ ಅದೇ ಮೊನ್ನೆ ಏನ್ ಸಾರ್ ತಿಂದ್ರಿ ಅಷ್ಟೇ ಬ್ಲಾಂಕ್ ನೀವು ಹೆಂಗೆಂದ್ರೆ ನಾನ ಹೆಂಗ್ವಶ್ನ್ ಕೇಳಿದೆ ಅಂದ್ರೆ ಬೆಳಗ್ಗೆ ಮ್ಯಾಹ್ನ ರತ್ರಿ ಅಂತ ನೀವು ಕೇಳಿಲ್ಲ ಆ ಲೆವೆಲ್ಗೆ ಅಷ್ಟೆ ಹ್ಮ್ ನಿನಗೆ
ಹ್ಮ್
ನಿನ್ನ ದೊಡ್ಡ ಆಸೆ ಏನು
ನನ್ನ ಕನಸುಗಳನ್ನು ಒಂದೊಂದಾಗಿ ಸಾಧಿಸಬೇಕು
ಹ್ಮ್ ಖಂಡಿತ ಖಂಡಿತ ಸಾಧ್ಯ ಅಷ್ಟತಯಾ ಆದರೆ ನಿನಗೆ ಸ್ವಲ್ಪ ಬುದ್ಧಿ ಬಲ ಕಮ್ಮಿ ಇದೆ
ಅಲ್ಲ ನನ್ನ ಅನಿಸಿಕೆ ಈ ಈ ನಮ್ಮ
ಹ್ಮ್
ಇದರಲ್ಲಿ ಮಾತುಕತೆಯಲ್ಲಿ ನನಗೆ ಗೊತ್ತು ಗೊತ್ತಾಗಿದ್ದು ನಿಮ್ಮ ಬುದ್ಧಿಯೇ ಬಲ ಕಮ್ಮಿ ಇದೆ ಅಂತ ಇಲ್ಲ ಅಂದ್ರೆ ಮೊನ್ನೆ ನಾನನ್ ಏನ್ ಸಾರ ತಿಂದ್ರಿ ಅಂದ್ರೆ ಗೊತ್ತ ಗೊತ್ತಿಲ್ಲ ಅಂತೀರ ಬೆಳಗ್ಗೆನ ಮಧ್ಯಾಹ್ನ ರಾತ್ರಿ ನ ಅಂತ ಕೇಳ್ಬೇಕಿತ್ತು
ನಾನು ಮೊನ್ನೆ ಏನ್ ತಿದೆ ಅಂತ ನಂ ನೆನ್ಪೆ ಇರಲ್ಲ ನಾನ ಅದಿ
ಅಲ್ಲ ಅಟ್ಲಿ ಅಲ್ಲ ಆದ್ರೂ ನೀವು ಒಂದು ಮಾತು ಕೇಳಬೇಕಿತ್ತು
ಹ್ಮ
ಹ್ಮ್ ಅದು ಬಿಡಿ ಖಂಡಿತ ಸಾಧಿಸ್ತೀಯಾ.
ಮತ್ತು ನನ್ನ ಮೇಲೆ ನನಗೆ ನಂಬಿಕೆ ಇಟ್ಟ ಜನರಿಗೆ ಹೆಮ್ಮೆ ತರಬೇಕು.
ಅದು ತುಂಬಾ ಒಳ್ಳೆಯ ಆಸೆ.
ಜೀವನದಲ್ಲಿ ಎಷ್ಟೇ ಬದಲಾವಣೆ ಬಂದರೂ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಸಂಬಂಧಗಳನ್ನ ಕಾಪಾಡಿಕೊಳ್ಬೇಕು ಅಂತ ನಂಗ್ ಅನ್ಸುತ್ತೆ.
ಖಂಡಿತ ಕಾಪಾಡ್ಕೊಳ್ರಿ ಖುಷಿಯಾಗಿರ್ರಿ ಸಂ ಸಂತೋಷವಾಗಿರ್ರಿ.
ಹ್ಮ್.
ಹ್ಮ್ ಯಾಕಂದ್ರೆ ಕೊನೆಗೆ ನೆನಪುಗಳು. ಉಳಿಯುವುದು ಯಶಸ್ಸು ಮಾತ್ರ ಅಲ್ಲ.
ಹ್ಮ್.
ನಮ್ಮ ಜೊತೆ.
ಹ್ಮ್.
ನಡೆದ ಒಳ್ಳೆಯ ಜನರು ಕೂಡ.
ಅದು ನಿಜ ನಿಜವಾಗಿ. ನಿನ್ನ ನಿಮ್ಮ ಮಾತಲಿ ನಿಜ ಇದೆ.
ಹೌದಾ ನಿಮ್ಗೆ ಹೇಗ್ ಅನ್ನಿಸ್ತು ನಮ್ಮ ಮಾತಲ್ಲಿ ನಿಜ ಇದೆ ಅಂತ
ಹಾಗೆ ನೀವು ಸತ್ಯವನ್ನೇ ಮಾತಾಡ್ತಾ ಇದ್ದೀರಾ.
ಸತ್ಯವನ್ನೇ ಹೇಳುತ್ತೇನೆ ಸತ್ಯ ಮತೆ ಮೊನ್ನೇ ಅದೇನು ಅಂತಾರಲ್ಲ ಚಲನಚಿತ್ರ. ಚಿತ್ರದ ಮಾತು ಏನದು ಸ ಸತ್ಯವನ್ನೇ ಹೇಳುತ್ತೇನೆ ಸ
ಸತ್ಯವನ್ನು ಬಿಟ್ಟ ಸತ್ಯವನ್ನು ಹೇಳು ತೆನೆ ಸತ್ಯವನ್ನು ಬಿಟ್ಟು ಬೇರೆೇನು ಹೇಳುವುದಿಲ್ಲ ಅಂತ.
ಆ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅಂತ ನೀವು ನಮಗೆ ಹೇಳು ನಿಮಗೆ ಒಳ್ಳೆ ಒಳ್ಳೆ ಆಸೆ ಇದೆ.
ಹಾ.
ದೊಡ್ಡ ದೊಡ್ಡ ಕನಸು ಇದೆ. ಅದು ಖಂಡಿತ.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
ಸಾದಶ್ರೀ ಸಾದಸ್ತಿಯ ಅನ್ನೋ ಒಂದ್ ನಂಬಿಕೆ ಇದೆ ದೇವರು ಒಳ್ಳೇದ್ ಮಾಡ್ಲಿ
ಹಾ
ಅಷ್ಟೇ ಹೇಳ್ಬಡ್ ನಾನು
ನಿಮಗೂ ಕೂಡ ನೀವ ಅನ್ಕೊಂಡಿದ್ದೆಲ್ಲ ಸಾಧಿಸಿ
ಹ್ಮ್
ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ
ಹ್ಮ್
ಹ್ಮ್
ಮತ್ತೆ
ಮತ್ತೇನು ಇಲ್ಲ
ಹೌದಾ
ಹ್ಮ್
ನಿಮ್ಮ ಈ ಸಮಯ ಕೊಟ್ಟು ನಮ್ಮ ಜೊತೆ ಮಾತ್ರ ಮಾತನಾಡಿರುವುದಕ್ಕೆ ತುಂಬಾ ಧನ್ಯವಾದಗಳು
ನಿಮಗೂ ಕೂಡ ತುಂಬಾ ಧನ್ಯವಾದಗಳು
ಹ್ಮ್ ಮತ್ತೆ ಮತ್ತೊಮ್ಮೆ ಕರೆಯಲ್ಲಿ ಸಿಗುವ
ಸರಿ